ಹಾ ಕೇಳಿಸತಿದ್ದೇ ನೋಡ್ರಿ ಆರಾಮದಿರೇನ್ರೀ ಮಲ್ಲೋವ್ರಿ.
ಹಾ ಆರಾಮ್ ಅದೇ ರೀ.
ಎಲ್ಲ್ದೀರಿ.
ನಾವು ಇಲ್ಲಿ ಗ್ರಂಥಾಲಯ ಅಂತ ಒಂದು ಹ ಅದು ಇದು ಕಟ್ಟಡ ಇ ಸರಿಯ ಅಲ್ಲಿ ಅಲ್ಲಿ ಕುಂತ ಮಾತಾಡತ ಓನ್ ರೀ ಕಾಲೇಜ್ ರಜೆ ಐತೆ. ತ್ ಈಗೆಲ್ಲ ಕಾಮನ್ಪ ಇಲ್ರಿ ನೋ್ ಮಾಡ್ಬಕ್.
ಹೌದನ್ರಿ ನಾವು ನಮ್ದು ಏನೋ ಮಾಡಕ್ ನೋಡರಿ ಏನೋ ಸ್ವಲ್ಪವತ್ ಮಾತಾಡದು ನಾವ್ ಹಂಗ ಹೊರಗ ಇದ್ದವ್ರೀ ನೀವು ಫೋನ್ ಹಚ್ಚಿದ್ ಮಾತಾಡಕೊಂತೀವ್ರಿ
ಹೌದ್ರಿ ಒಳ್ಳೇದ ರೀ ಬಾಳ ಒಡಗಲ್ಗಳಿ ಬಾಳ ತಗೋಬಬೇಕ ರೀ
ಆ್ತದ ಹ್ಮ ಹುನ್ ರೀ ಈಗ ರೀ ನಮ್ ಆರೋಗ್ಯ ಭಾಗ್ಯ ಅಂತ ಇ ಪ್ರಕಾರ ನಾವು ಕಾಡ್ಕಂತ ಹೋಗಬೇಕ ಈಗ ಕಲ್ತ ಕರ್ಸೋಗ ಹೌದ್ರಿ ಅದು ಅಂದ್ರಿ ಚ ಚೆನ್ನಾಗಿ ಮಾಡ್ಬೇಕರೀ ಅದ ಸುಡ್ ಸುಡುಗಡ ಅದು ಇದು ತಿನ್ಬಾಡ ಡ ನಾವು ಎಲ್ಲ ಆರೋಗ್ಯಕರವಾದ ಗಜ್ಜರಿ ಸೋತೆಕಾಯಿ ಮತ್ತೆ ಅ ಇಂಥವೆಲ್ಲ ಹಣ್ಣುಗಳು ಮತ್ತೆ ಹ್ಮ ಹಣ್ಣು ಪ್ರೋಟೀನ್ಸ್ ಎಲ್ಲ ವಿಟಮಿನ್ಸ್ ಅವ ಇವ ಎಲ್ಲ ಖನಿಜಾಂಶಗಳು ತಗೊಂಡ್ ನಮ್ಮ ದೇಹ ಗಟ್ಟಿ ಮುಟ್ಟ ಆಗಿ ಇಟಕೋಬೇಕು ಈಗ ನಾವ ಈಗೇಏನು ಶುಗರ್ ಇಂತವ ಕಾಯಿಲೆ ಬರ್ಲಾರ್ದಂಗ ಹ್ಮ ಹುನ್ ರಿ ಹಂಗಾದ್ರ ನಾವು ಸೋಪು ಮುಂದಿನ ಪೀಳಿಗೆ ನಾವ ಒಂದ ಏನಾರ ಒ ಇದಾರ ಹೇಳ್ಬೋದ್ರಿ ಹಿತ್ ನುಡಿಗಳನ್ನ ಹೇಳ್ಬೋದ್ರಿ ನಾವೇ
ಈಗ ನಮ್ ಕಾಲೇಜ್ ಬ ಬಗ್ಗೆ ಹೇಳ್ಬೇಕಂತಂದ್ರೆ ಮತ್ತ ಏನ್ ಹೇಳ್ತಾರೀ
ಈಗ ನಿಮ್ ಕಾಲೇಜ್ ನೋಡ್ರಿ ಎರಡ್ ಸಾವಿರದ ಒಂದರಲ್ಲಿ ಚಲೋ ಆಗೇತ್ರಿ ಭೀಮ್ರಾಯನ್ ಗುಡಿ ಅಲ್ ರೀ
ಹುನ್ರಿ ಭೀಮರಾಯಂಗ ಗುಡಿ
ಹ ಎರಡ್ ಸಾವಿರದ ಒಂದಲ್ಲಿ ಚಲವಾಗಾತಿ ರೀ ಅದು ನೋಡ್ರಿ ಇಪ್ಪತ್ತೈದು ವರ್ಷದ ಬೆಳ್ಳಿ ಸಮಾರಂಭ ಅಂತ ಹೇಳಿ ನಿಮ್ಮ್ ಕಾಲೇಜಿನಲ್ಲಿ ಮೊನ್ನೆ ಆಚರಿಸ ಆಚರಣೇ ಮಾಡಿದ್ರಿ ನೀವು ಅದಕ್ಕ ಸುಮಾರು ನಲವತ್ತು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಹಣ ಸಂ ಚೆನ್ನಾಗ ಪೇಂಟ್ ಮಾಡ್ಯಾರ ಹುನ್ ರೀ ನಿಮ್ಗ ಕಾಲೇಜ್ ನಲ್ಲಿ ಪೇಂಟ್ ಮಾಡಿದರ ರೀ ಹೊಸ ಅರೆ ನಿಮ್ಮದು ಕಾಲೇಜು ಇಂಡಿಯಾದಲ್ಲಿ ಬಟರ ರ್ಫ್ಲೈ ಅಂದ್ರ ಚಿಟ್ಟೆ ಆಕಾರ ಶೇಪ್ ಒಂದು ಆಕಾರ ಇದಾರೆ ನಿಮಗೆ
ಟೈಪ್ ಐತನ್ ರೀ ನಮ್ದೆಲ್ಲ ಅತ್ತ್ ಸರದಿಂದ ಕೂಡ ಐತೆ ನಮ್ದೆಲ್ಲ ಅವು ಅದ ಯಾವ ಹದ ಟ್ರೀ ಇರ್ತ ಇರ್ತವ್ರೀ ನಮ
ಏ ಏ ಅವು ಅಶೋಕಟ್ರಿ ರಿ ಮುಂದೆರ ನಿಮ್ಮವು
ಅಶೋಕ ಗಿಡ ಅನ್ರಿ
ಚಕ ಗಿಡ ರೀ ಆಲದ ಮ ಬಾದಾಮಿ ಗಿಡ ರೀ ಕಣಗ ಗಿಡ ಅ ಮುಂತಾದ ಸುಮಾರು ಒ ಏ ಐತ್ರಿ ಐತ್ರಿ ಆಳ್ನೂರಿಂದ ಮುನ್ನೂರ ಸ್ಪೀಸೀಸ್ ಅದಾವೀ ನಿಮ್ದ್ರಾಗ ಎಂತ ಅದ್ಭುತ ರೀ ನೋಡಕ ಕಾ ಎರಡ್ ಕಣ್ಣು ಸಾಲಲ್ ಅ ಎಲ್ಲ ಚೆನ್ನಾಗ ಐತ್ರಿ ನಮ್ಮ ಕಾಲೇಜ್ ಚೆನ್ನಾಗ್ ಐತ್ರಿ ಚೆನ್ನಾಗ್ ಐತಿ
ಸಿಲ್ವರ್ ಜುಬ್ಲಿ ಅಂತ ಆಚರಿಸಿ ಆಚರಣೆ ಮಾಡಿದ್ರ ಅಲ್ರರಿ ಅದನ್ನ
ಹೂನ್ ರೀ ಬೆಳ್ಳಿ ಸಮಾರಂಭರೀ ಅದು ಬೆಳ್ಳಿ ಸಮಾರಂಭ ಬೆಳ್ಳಿ ಬೆಳ್ಳಿ ಸಮಾರಂಭ ಅಂದ್ರೆ ಇಪ್ಪತ್ತೈದು ವರ್ಷಕ ಸಮಾರಂಭ ಅಂತ ರೀ ಐವತ್ತು ವರ್ಷಕ್ ಇದು ಬಂಗಾರ ಸಮಾರಂಭ ಅಂತ ಮಾಡ್ತಾರೆ ಅಲ್ರೀ ಇಪ್ಪತ್ತೈದು ವರ್ಷಕ್ಕೆ ನಿಮ್ಮ ಕಾಲೇಜಿನಲ್ಲಿ ಮಾನ್ಯ ಶಾಸಕರಾದ ಶಾಪೂರ್ ಶ್ರೀ ಯಾರಪ್ಪ ಅಂದ್ರ ಶರಣಗೂಡ ದರ್ಶನಪುರ ಅವ್ರಿಗೆ ಆಹ್ವಾನ ಆಹ್ವಾನ ಮಾಡಿದ್ರಿ ನೀವು ಅದೇ ರೀತಿ ನೀನ್ ಅವ್ರನು ಅಲ್ಲ ಅವ್ರನ ಆಹ್ವಾನ ಮಾಡಿರಿ ಆದದ್ರ ಅವರುೂ ಬಂದಿಲ್ರಿ ಮಾನ್ಯ ಶಾಸಕರಾದ ಗೋರ್ಮೆಂಟ್ ಲ್ಲ ಇವ್ರೀ ಶಾಣ್ ಕೂಡ ಕಂದ್ಕೂರ ಅವ್ರು ಬಂದ ಅವ್ರ ಆವಹಾನ ಮಾಡಿದ್ರಿ ಅವರುೂ ಬಂದಿಲ್ರರಿ
ಹುನ್ರಿ ಅವ್ರಿಗೆ ಬಹಳಷ್ಟು ಅದು ಇದು ಮಾಡೀಲ್
ನಿಮ್ಮ ನಿಮ್ಮ ಡಿನ್ ನಿಮ್ಮ ಡಿನ್ರ ಆದ ಕುದುನೂರ್ ಸರ್ ಅವರ್ ಅವರಿಗೆ ಅಷ್ಟು ಜನ ಪರಿಚಯಾ
ಅಷ್ಟ ಹುನ್ರಿ ಜನ ಸಂಪರ್ಕ ಇದ್ರೆ ಬಹಳ ಪರಿಚಯ ಆಯತ ಎಲ್ಲ ಆ ಸಾಂಸ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ತ ಅಂದ್ರೆ ಅವ್ರನ್ನ ಸ್ವಲ್ಪ ಕರಿಬೇಕ್ರಿ ಹ್ಯಾಂಗದ್ರ ಬರ್ತಾರೀ ಅವ್ರ ಯಾವಾಗರ ಬೇಕ ಅವಾವಾಗ ಕರ್ದರ ಬರಲ್ರಿ ಅವರು ಏನಾರ ಬಾಳ ಕೆಲ್ಸ ಇರ್ತ
ಕರದ್ರ ಸ್ವಲ್ಪ ಹಣಗಣ ಎಲ್ಲಾ ಕಾಲೇಜ್ ನ ನಿಮ್ ಬೆಳೀತ್ರಿ ಡೆವಲಪ್ಮೆಂಟ್ ಆಗ ಕಾಲೇಜ್ ನಿಮ್ದ ಹಣ ಸಂಗ್ರಹ ಹಣ ಎಲ್ಲಾ ಸಂಗ್ರಹ ಇದು ಬಿಡುಗಡೆ ಮಾಡ ಅವರು ಈಗ ಕಾಲೇಜಿನ ಫಂಕ್ಷನ್ ಅನ್ ನೋಡ್ಲಾರ ಅವ್ರು ಹೆಂಗ್ ಹಣಗಳ ಸಹಿ ಮಾಡ್ತ ಈಗ ಅವ್ರ ಒಂದು ತಾಲೂಕ್ಲುನಲ್ಲಿ ಎಮ್ ಎಲ್ ಎ ಕೈ ಆಗಿರುತ್ತೆ ಅವ್ರ ಏನ್ರಾರ ಸೈ ಮಾಡಿದ್ರ ಅಷ್ಟ ರೀ ನಿಮ್ಮ ಕಾಲೇಜ್
ಸ್ವಲ್ಪ ಹಣ ಸಕ್ಷನ್ ಆಗದ್ರಿ ಕರೆವಂದ್ರಿರಿ ನೀವ ಹೇಳ ಮಾಹಿತಿನ ಕರೆಟ್ ಐತ್ರಿ
ಹ್ಮ ಅದ ಅಂದ್ರೆ ನಿಮ ಕಾಲೇಜ್ ನಲ್ಲಿ ಏನು ಇನೊಂದ್ ಮಿಸ್ಟೇಕ್ ಐತ್ ಅಂದ್ರೆ ಇಪ್ಪತ್ನಾಕು ಗಂಟೆನು ಲೈವ್ ಬೈಬ್ರರಿ ಬೇಕ್ರಿ ಹುಡ್ರಿಗೆ ಈಗ ನೋಡ್ರಿ ಕಾಲೇಜ್ ಅಂದ ಮೇಲೆ ಓದ ಹುಡುಗರು ಇರ್ತವ್ರಿ ಓದ್ಲಾರ್ದ ಹುಡುಗರು ಇರ್ತವ್ರೀ ಈವ ಓದ ಹುಡ್ರುಗಂತ ನೀವು ಗ್ರಂಥಾಲಯ ಅದನ್ ವ್ಯವಸ್ಥೆ ಮಾಡ್ಬೇಕ್ರೀ
ಹೌದ್ರಿ ಹೌದ್ರಿ ಒಳ್ಳೇದು ಅದು ಏನಂತಂದ್ರ ಎಲ್ಲ ಧಾರವಾಡ ಯುನಿವರ್ಸಿಟಿ ಅಲ್ಲಿ ಎಲ್ಲಾ ಅದಾವ್ರಿ ಇಲ್ಲಿ ಮಾಡಿಅಲ್ರರಿ ಅವರು ಇವರು ಟೈಮಿಂಗ್ ಒಂಬತ್ತರ ನಂತರ ಐದು ಗಂಟೆ
ಏ ಕರವ್ರಿ ಅದ ಹಂಗ ಅಲ್ರಿ ಅದು ಇಪ್ಪತ್ನಾಕಕ್ ಗಂಟೆ ಅಲ್ಲೇ ಇರ್ಬೇಕ್ರೀ ಲೈಬ್ರರಿ
ಹುನ್ರಿ ಅದ ಹೊಸತಿನಿಲಯ ಐತಲ್ರರಿ ಹೊಸತಿನಿಲಯ ಇದು ಏನ್ ಅಂತ ಒಂದು ಲ ಲೈಬ್ರರಿ ಅಂತ ಗ್ರಂಥಾಲಯ ಅಂತ ಒಂದ್ ಕಟ್ಸ್ಬೇಕ್ರಿ ಅದ್ನ್ನ
ಹುನ್ರಿ ಈಗ ಅದು ಇಪ್ಪತ್ನಾಕಕ್ ಗಂಟೆ ಈಗ ಇಪ್ಪತ್ನಾಕ್ ಈಗ ನೋಡ್ರಿ ಐದ್ ನಿಮ್ಮ ಕಾಲೇಜ್ ಐದ್ ಗಂಟೆ ಗಂಟೆ ಬಿಡುತ್ತಾರೆ ಒಂದ್ ತಾಸು ಎಲ್ಲ ಫ್ರೆಶ್ ಅಪ್ ಇವು ಆಗ ಎಲ್ಲ ಮಕೈಕ ತಕೊಂಡ್ ಆರ್ ಗಂಟೆಕ್ ಒಳ್ಳೆ ನೀವು ಓದಕ್ ಕುಂತ ಅಂದ್ರ ಎಂಟು ಗಂಟೆಗೆ ಇರ್ತಾನ ಎಂಟು ಗಂಟೆಗೆ ಒಂದ ತಾಸ ಊಟಕ್ ಬಿಟ್ರೆ ಒಂಬತ್ತರಿದ ಹತ್ತ ಹನ್ನೊಂದು ತಾನಾ ಓದೋ ಹುಡುಗ್ರು ಇರ್ತಾವರಿ ಈಗ ಈ ಬರ್ಬರ್ತ ನೋಡ್ರಿ ಕ ಎಲ್ಲಾ ಕಾಂಪಿಟೇಷನ್ ಎಲ್ಲ ಎಷ್ಟು ಜಾಸ್ತಿ ಗಾಗಿದೆ ನೋಡ್ರಿ ನಮ್ಮ ರಾಜ್ಯಗಳಲ್ಲಿ ನಾವು ಹುನ್ರಿ ಅದ್ರ ಸಲ ಅದ್ರ ಸಲಗೆ ನಾವೇನೀಗ ನೌಕರರ ನೌಕ್ರಿ ಗಿಕ್ರಿ ತಗೋಲವು ಓದ್ತಿರ್ತವ್ರ ಅದಕ್ ಇಪ್ಪತ್ನಾಕ್ ಗಂಟೆ ಲೈಬ್ರ ಸ್ಟಾರ್ಟ್ ಮಾಡಕ ರೀ ಹುನ್ರಿ ಹುಡುಗ್ರಿಗೆ ಅದು ನಿಮ ಕಾಲೇಜಿನ ಡೀನ್ರ ಅವ್ರಿಗೆ ನೀವು ಎಲ್ಲ ವಿದ್ಯಾರ್ಥಿಗಳು ಸೇರಿ ಪತ್ ಹತ್ರ ಬರುದು ಮಾನ್ಯ ಎಲ್ಲಾ ಶಾಸಕರು ಹ್ಮ್ ಈ ವೈಸ್ ಚಾನ್ಸ್ಲರ್ ನೋಡ್ರಿ ಹನುಮಂತಪ್ಪಕ್ಕ ಹನುಮಂತಪ್ಪ ಸರ್ ಬಂದಿದ್ ಅವ್ರು ಅಷ್ಟರು ಬಂದ್ರು ಹೋದ್ರು ಅವ್ರಿಗೆ ಏನ ನೀವು ಮನವಿ ಮಾಡ ಲಿಲ್ಲ ಏನು ಇಲ್ಲ ಹಂಗ ಹಿಂಗಾದ್ರ ಹೆಂಗ್ರೀ ನೀವು ಬೆಳ್ಳಿ ಸಮಾರಂಭ
ಕೇಳಲ್ರಿ ಏನು ಮವಿ ಮಾಡಿದ್ರ ಅವ್ರಿ ಅಷ್ಟ್ ಕೇಳಗಲ್ರರಿ ಈಗ ಎಲ್ಲ ನ ಪೂರ್ತಿ ದಂದ್ರ ಏನಾರ ಮಾಡಕ್ ಮನವಿ ಮಾಡಕ್ ನೆಡ್ರಿ
ಈಗ ಫಸ್ಟ್ ಇಯರಲಿ ಫೋರ್ತ್ ಇಯರ ಆಲಿ ಅದುಕ್ಕೆ ಅದಿಕ್ಕೇನು ಸಂಬಂಧ ಇಲ್ರರಿ ನೀವು ಯ ಅವ್ರನ್ ಎಷ್ಟ ಇದು ಮಾಡ್ತೀರ ನೋಡ್ರಿ ಅವ್ರ ಕೂಡ ಸಂಭಾವನೆ ಮಾಡುತ್ತೆ ಅವರು ಒ ಮನವಿ ಪತ್ರ ಬಂದ್ರ ಹೌದು ಹುಡುಗ್ರು ಮನವಿ ಪತ್ರ ಮಾಡಿದ್ದಾರೆ ಆ ಮನವಿಯೆನ್ನು ನಾವು ಅದಕ್ಕೆ ನಾವು ಏನ ರಿಸಲ್ಟ್ ಅಂದ್ರ ಒಂದು ಎನ್ನರ ಹ ಅದಕ್ಕ ಇದದು ಕೊಡ್ಬೇಕ ರೆಸ್ಪಾನ್ಸ್ ಮಾಡಿ ಅವ್ರ ರಿಸಲ್ಟ್ ಕೊಡ್ಬೇಕ ಅಂತ ಹೇಳಿ ಅವರು ಏನ್ರ ಹೇಳ್ತಾರೀ ಈಗ ನೂರ್ ರೂಪಾಯ ಮಾಡಕಂದ್ರ ಲಾಸ್ಟ್ಗ ಹತ್ ರೂಪಾಯ ಹೇಳ್ತ ಹತರಿ ಅವರು ಹ್ಮಗೆ ಹತ್ತು ರೂಪಾಯಿ ಹ ಹಾ ಡೋಲ್ ಪಂಕ್ಷನ್ಲ್ಲಿ ಮಾಡಿದ್ರ ಅಂದ್ರೆ ನಿಮ್ಗು ಸ್ವಲ್ಪ ಸಹಾಯ ಆಗತ್ತತ್ರಿ ಈಗ ಕಾಲೇಜ್ ಬೆಳೀತ್ರಿ ನೋಡ್ರಿ ನಿಮ್ ಕಾಲೇಜ್ ನಲ್ಲಿ ಒಂದು ಲೈಬ್ರರಿ ಇಪ್ಪತ್ ನಾಲ್ಕ ಗಂಟೆ ಲೈಬ್ರರಿ ಲೈಬ್ರರಿ ಬೇಕು್ರೀ ನಿಮ್ಮ ಬಾಯ್ಸ್ ಅಷ್ಟಲ್ಲ ಇನ್ನ ಸ್ವಲ್ಪ ಸ್ವಲ್ಪ ಎಲ್ಲಾ ಅಹ ವಿದ್ಯಾರ್ಥಿ ವಸತಿನ ಇಲ್ಲ ಅದು ಸ್ವಲ್ಪ ಇನ ದೊಡ್ಡದು ಬೆಳಿಬೇಕ್ರಿ ಒಂದ ಮುಂದೆ ಎಲ್ಲ ಜರಾಕ್ಸ್ ಅಂಗಡಿ
ಅದು ಎರ್ ಎಸ್ ಒಂದ್ ಐತಿಲ್ರಿ ಅವಾಗ ಎಲ್ಲಾ ಪಾಲಿನೇಷನ್ಗೂಯ್ದ್ವಲ್ರರಿ ಎಲ್ಲಾ ಅದ ಒಂದ ಸಮಸ್ಯೆ ಐತ್ರಿ ಬಾಳ ರೋಡ್ ದ ದ ನಮ್ದಲ್ಲ ಪಾಲಿನಷನ್ಗೂಯ್ವಲ್ೀ ನಾವು ಹೋಗಿದ್ದೇವ್ರೀ ನಾವು ಅ ಇದುಕ್ಕೆ ಸರಪಾನ ಹ ಗ ಗಾಣಗೆರ್ ಸರ್ ಕೊರಸ್ಟಿಕ್ ಕೋರ್ಸ್ ಟೀಚರ್ ಶಿಕ್ಷಕರ ರೀ
ಹ್ಮ್ ಹೌದ್ೌದ್ ಹೌದು ಬಿಡ್ರಿ ಅದು ಒಂದು ನೀವು ಅಲ್ಲೇ ಚೆನ್ನಾಗಿ ಅವರು ಎಲ್ಲ ಚೆನ್ನಾಗಿ ಹೇಳ್ತಾರೆ ಇವ ಸಂಭ ಎಲ್ಲ ಚೆನ್ನಾಗಿದೆ ಮಾರ್ಸ ಎಲ್ಲ ಚೆಲಾಗಿ ಹೇಳ್ತಾರೆ ಮತ್ತೆ ಎಲ್ಲಾ ಅಂಕಗಳನ್ನು
ಇಲ್ರರಿ ಅದೇ ಅದು ಸೂರಪನ ಅಂತ ಕೇಳಿಯದಲ್ರರಿ
ಹ್ಞ ಹೌದು ಆಡ್್ರಸ್
ಹುನ್ ರಿ ಅದು ಅದ್ರ ಗಂಡು ಹೆಣ್ಣು ಪ ಪರಾಗ ಸ್ಪರ್ಶ ಮಾಡಕ್ ಕುಂತ ಇದ್ರ ನಾವು ಒಂದ್ ವಾರ ಕಂಟಿನ್ಯೂ ಮಾಡಿದವ್ರೀ ಅದ ಮುಂಜೆಲೆ ಮುಂಜೆ ೈಮಂಗ
ಹ್ನ್ೀ ಮತ್ತೆ ಪಾಲಿನಸ ಸಣ್ಣ ಈಗ ಸೂರ್ಯ ಸೂರ್ಯೋದಯ ಆಗ ಆಕ್ಕ ಹ ಹನ್ ರೀ ಮತ್ತೆ ಯಾವ್ ಹಂಗ ಮಾಡಿದ್ರ ಮೆ ಬೆಳಿ ಬರಂದ್ರೆ ಅವ ಉಕಾಂದ್ರೆ ಅವ ಬ ತ ಏ ಮತ್ತ ಈಗ ಈಗ ನೀವು ಎಲ್ಲ ಬೀಜ ಉತ್ಪಾದನೆಕ್ಕೆ ಅದು ಬೀಜ ಉತ್ಪಾದನಾ ಸಂಸ್ಥೆರ ಅದ ನೀವು ಕೋರ್ಸ್ ಅ ಬೀಜ ಉತ್ಪಾದನೆ ಕೋರ್ಸ್ಗಳಿಗೆ ಅವೆಲ್ಲಾ ಮಹ ಮಹ ಬಹಳ ಇಂಪಾರ್ಟೆಂಟ್ ರೀ ಅವಲ್ಲ ಮಹತ್ವ ಬೀರ್ತವ್ರಿ ಅಂತಲ್ಲ ಮಾಡಿ ಅ್ರ ನೀವು ಮುಂದ ಏನಾರ ಈಗ ಮುಂದಿನ ಕೋರ್ಸ್ ಕಲಿಬೇಕ ಹಾ ಈಗ ನಿಮ್ಮ್ ಊರಲ್ಲಿ ಬಂದು ಏನಪ್ಪಾ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹಿಂಗ ಹೋಗಿದಿದ್ದಾರೆ ಅವ್ರಿಗೆ ಹೇಳ ರೈತ್ ಲಾಸ್ಟ ಏನ ಕಲಬೇಕ ಇಂತ ಹೇಳಕರ ಬೇಕ್ರೀ ನಿಮ್ಗ ಹೌದದಾ ಈಗ ಚೆನ್ನಾಗಿ ಈಗ ಲಾಸ್ಟ್ ಈಗ ಥಿಯರಿ ಕಲೀಲಿಕ್ಕಂದ್ರ ಪ್ರಾಕ್ಟಿಕಲ್ ಅರ ಕಲಿಬೇಕ್ರೀ
ನ್ರೀ ಅದ ಏನ ಮೆಕ್ಕೆಜೋಳದಾಗ ಏನ ಮಾಡಸಿದ್ರಲ್ರರಿ ಅದ ಏನ ಏನ ಕಿತ್ತ ಹೋಗೋದಾ
ಇದು ಅದು ಡಿಟ್ಯಾಜಲಿಂಗ್ ಅಂತತ್ ರರಿ ಅದು ಅದು ಡಿಟ್ಯಾಜ ರಿಮೂವಲ್ ಆಫ್ ಮೇಲ್ ಟ್ಯಾಸಲ್ ಫ್ರಮ್ ಫಿಮೇಲ್ ಫ್ಲವರ್ ಅಂದ್ರೆ ಗಂಡಿನ ಇದ ತಗದು ಕಲ್ ತಗದು ಎಣ್ಣಿನ ಎಣ್ಣಿನಿಂದ ಗಣ್ಣಿನಲ್ ತೆಗ ಒ ಗಿಡದಲ್ಲಿ ಒಂದು ಇದು ಏನಪ್ಪ ಅಂದ್ರೆ ಒಂದು ಇದು ಅ ಮೈಜನ್ ಅದು ಒಂದು ದು ಯುನಿಸೆಕ್ಸ್ಲ್ ಫ್ಲವರ್ ಅದು ಬೋತ್ ಮೇಲ್ ಅಂಡ್ ಫೀಮೇಲ್ ಸೇಮ್ ಪ್ಲಾಂಟ್ ಅಂದ್ರ ಒಂದೇ ಗಿಡದಲ್ಲಿ ಇಡ್ತವ ಒಂದೇ ಗಿಡದಲ್ಲಿ ಇತ ಅದನ್ನ ಅದು ಅಂದ್ರೆ ಅವು ಅನ್ವಾಂಟೆಡ್ ಪಾಲಿನೇಷನ್ ತಡೆಗಟ್ಟುವ ಸಲಾಗಿ ಆ ನಿಮ್ಮ ಸರ್ ಅವರು ನಿಮ್ಗ ಅದನ್ ಮಾಡ್ರಿ ಅಂತ ಹೇಳಿ ರಕ್ತ ಮಂಡ್ ಮಾಡಿದರು ನೀವು ನೋಡ್ರಿ ನಿಮ್ ಸರ್ ಅವ್ರು ನೋಡ್ರಿ ನ ಟಿ ಎಸ್ ತ್ರ್ರೀ ಆರ್ ವೆರೈಟಿ ಬೈ ಹೇಳಿದ್ರಿ ತೊಗ್ರಿ ಹೌದ ರೀ ಮತ್ತೆ ಜಿ ಆರ್ ಜಿ ಎ ಡಬಲ್ ಒ ಜಿ ಆರ್ ಜಿ ಫೋರ್ ಸೆವೆನ್ ಬಿ ಜಿ ಎಸ್ ಬಿ ಜಿ ಎಸ್ ಎಲೆವೆನ್ ಅಂದ್ರೆ ಇದು ಎಲ್ಲಾ ಗ್ರೀನ್ ಕಾರ್ ಬಗ್ಗೆ ಹೇಳ ನಿಮ್ಗೆಲ್ಲಾ ಊನ್ ರೀ ತಿಳ್ಕಬೇಕು ಕೋರ್ಸ್ ಕಲ್ತವಲ್ರರಿ ಅವ್ರು ಗಡಿಗಾರ್ ಸರ್ ಚೆನ್ನಾಗಿ ಹೇಳದ್ರಿ ಅವ್ರ ನಮಗ ತಗೊತಿದ್ರೀ ರಾಯಚೂರಾಗ ಅವಾಗ ಅವಾಗ ನಾವು ನನ್ೀ ಅವತ್ ನಾವು ಅವ್ರಲ್ಲಾ ನಿಮ್ ಕಾಲೇಜ್ ಅಲ್ರರಿ ಅವ್ರು ನಮಗ್ ಮಾಹಿತಿ ಕೇಳ್ತಿದ್ರ ನಾವೆಲ್ಲಾ ಹಿಂಗ್ ಮಾಡಿವವಿ
ಹು ನ ರಿ ಒಳ್ಳೇದ ಇಲ್ರಿ ಅವರು ಒಂದು ಪಲ್ಯೂಷನ್ ಲ್ ರೋಡ್ ದಾಟದ ಮುಂಜೆಲಿ ಕಷ್ಟ ರೀ ಯಾವರ ಒಂದ್ ಗಾಡಿ ಒ್ ಟ್ಯಾಕ್ಟ್ರ ಇಟ್ಟ್ರೆ ಗೋ
ಏ ಹ್ನ್ ರೀ ಕರಾವ್ರಿ ಈಗ ನೋಡ್ರಿ ಅವ್ರೀ ಈಗ ಅವರುೂ ಪಾಪ ನಿಮ್ಗ ನ ಕೈ ಬಿಟ್ಟಿರ್ತಾರಂದ್ಮೇಲೆ ನೀವು ಸೂಕ್ಷ್ಮ ಆಗಿರ್ಬೇಕು ಹಂಗ ಹಂಗೇನು ಮಾಡಬಡುದ್ರಿ
ಅದಕ್ ಯಾವ್ದಾಗ ಗೊಬ್ಬ್ರ ಹಾಕಿದೀವಲ್ರರಿ ನಾವು ಸೊರಪನಕ್
ಎರೆಹುಳ ಗೊಬ್ರರಿಯಾದ
ಎರೆಹುಳ ಗೊಬ್ಬ್ರ ಇನ್ನೊ ಒಂದ್ ಯಾವ್ದ್ ಹಾಕಿದ್ ನೋಡ್ರಿ ಕಾರ್ ಗೊಬ್ರ ಹಾಕಿವವ್ರಿ ಹ ಪಟೆ
ಹಾ ಹೌದಾಡ್ರಿ ಎಮೋಪಿ ಹಾಕಿರಿ ಹೌದ್ ಹೌದ ಹೌದುೌದು ಪಟಾಶ್ ಹಾಕಿರ ಅಲ್ರಿ ಅದೇ್ರೀ ಈಗೋ ಅದ್ರೆ ಈಗ ನಿಮ್ಮ್ ಹೊಲ್ದಲ್ಲಿ ಈ ಕಡೆ ಎಲ್ಲ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಜಿಂಕ್ ಡೆಫಿಶಿಯನ್ಸಿ ಬಹಳ ಹೊಲ್ದಲ್ಲಿ ಜಿಂಕ್ ಕೊರತೆ ಬಹಳ ಕಾಣ ಅದಕ್ ನಾವು ರೈತರಿರಿಗೆ ಏನ್ಂದ ರೆಕಮೆಂಡ್ ಮಾಡ ಇದು ಸಜೆಷನ್ ಕೊಡ್ಬೇಕಂದ್ರೆ ನೀವು ಈ ಬಿಸಾತ್ನಾಗ ಒ ಎರಡ್ ಕೆ ಜಿ ಜಿಂಕ್ ನ ಸೇರ್ರಿಸಿ ಬಿತ್ಬಿಟ್ರ ಬೆಳೆಗಳಿಗೆ ಚಲೋ ಅಂತ
ಹುನ್ರಿ ಬೆಳೆಗಳಿಗೆ ಹುಳಪಳ ಏನು ಬರಗಲ್ಲ ಏನು ಕಡಿಗಲ್ಲ ಎಲ್ಲ ಹೇಳ್ಬೇಕ್ರಿ ಅದನ್ನ ಮಾಹತಿ ಅವ್ರ ಹೇಗೆ ಈಗ ಒಳ್ಳೆಯ ಏನ್ರ ಮಾಹಿತಿ ಹೇಳ ೊ ಅಂತಂದ್ರೆ ಏ ರೊಕ್ಕತ್ ನೀವು ಕೊಡ್ತೀರ
ಹಾ ಹಂಗದ ಕೇಳ್ತಾರೀ ಏ ಕರವ್ರ ಅದ ಏನು ಅದಕ್ ನಾವೇಏನು ರೈತರಿಗೆ ಮನವಿ ಮಾಡ್ಬೇಕಕ್ ಈ ಈ ರೀತಿಯಾಗಿ ಬಿತ್ತರಪ್ಪ ನೀವು ಈ ರೀತಿಯಾಗಿಲ್ಲ ಅಂತ ಹೇಳಿಾರ ಏ ಕರವ್ರಿ
ಕೇಗಲ್ರಿ ಮಂದಿ ಏ್ ನೀಿನ ಊರಿ ಬನ್ನಿ ಬಿೂಡ
ನಯ ಅದೇ ನೂರ್ ಮಂದಿ ನೂರ ಅನ್ಲ್ಲಿ ನಿಮ್ ಹೊಲ್ದ ಸಾಕ್ರಿ ನೀವು್ ಇನ್ನೊಬ್ರಗಳ ನಿಮ ದಲ್ಲಿ ನೀವು ಮಕ ಹೋ್ರ ಎಲ್ಲ ಜಿಂಕ್ ಎಲ್ಲಾ ಡೆಫಿಶಿಯನ್ಸಿ ಎಲ್ಲಾ ಬಾಳ ಈಗ ನೋಡ್ರಿ ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಮಣ್ಣಿನ ಸವಲತ್ತಗೆ ಮತ್ತು ಮಣ್ಣಿನ ಮಹತ್ವ ಬಗ್ಗೆ ಒಂದು್ ಕೋರ್ಸನ ಐತ್ರಿ ಹೂನ್ೀ ಮಣ್ಣಿನ ಫಲವತ್ತತೆ ಒಂದು ಕೋರ್ಸ್ ಐತ್ರಿ ನಿಮಗೆ ಹೌದ್ರೀ ನಿಮ್ ಶರಣಗೋಪಾಲ್ ರೆಡ್ಡಿ ಕತಾರಲ್ರಿ ಸ ಹ ಆಯ್ತ ತ ಬಾರ ಕಟ್ ಮಾಡಿ ಸರ್